ಓಹ್ ಮಷನ್ತ್ತ
ತಿರುಗಾಕೆ
ಏನ್ ಇಲ್ರಪ್ಪಾ ಈಗ ಈಗ ಕ್ರಿಕೆಟ್ ಆಡಿ ಈಗ ಹೊಂಟಿಪಾ ಅಷ್ಟಲ್ಕ
ನಾವವು ಇಲ್ಲಪ್ಪ ಈಗ ಸುಮ್ಮನೆ ಹೊರೆಗೆ ಬಂದಿದ್ವಿ ವಾಕಿಂಗ್ಗೆ ವಾಕಿಂಗ್ ಮುಗಸ್ಕೊಂಡಂದು ಊಟಕ ಕೊಟಿದ್ದೀವಿ ಈಗ
ಹ್ಮ್
ಏನ್ ಅರಾಮಿದೀರಲ್ಲ
ಹ್ಮ್ ಆರಾಮ್ ಮಧ್ಯಾಹ್ನ ಏನ್ ಊಟಾಗಪ್ಪ
ಮಧ್ಯಾಹ್ನ ನಮ್ಮ ನಮ್ಮ ವಸತಿ ನಿಲಯದಲ್ಲಿ ಬಿರಿಯಾನಿ ಇತ್ತು ಚಿಕನ್ ಬಿರಿಯಾನಿ
ಹಾ ಮಾಂಸ ಬಿರಿಯಾನಿ
ಹಾ ಮಾಂಸದ ಬಿರಯಾನಿ
ಹ್ಮ್ ಹ್ಮ್ ಹ
ಅದ ತಿಂದಿವವಿ ಮುಂಜೆನೆ ಬಿಸಿಬಳೆ ಬಾತಿತ್ತು
ಹಾ
ಗೊತ್ತಲ್ಲ ನಿಮ್ಗೆ ಬಿಸಿಲಿಾ ಬಿಸಿಬೇಳೆ ಭಾತಲ್ಲಿ ರೈಸ್ ಹಾಕಿರ್ತಾರೆ ಅನ್ನ
ಹಾ ಹಾ ಹ
ಅದಿತ್ತು ಅದರ ಜೊತೆಗೆ ಸೇವಾ ಆಯ್ು ಸೇವ್ ಹಾ ಸರಿಯಾಗಿತ್ತು
ಹ್ಮ ಅಪ್ಪ ಏನ್ಡ್ತರಿ ನೀವು
ಏನಲ್ಲಪ್ಪಾ ಇನ್ನು ಯಾವ ಕಾಲೇಜಲ್ಲಿ ಇರೋದೀಗ
ನಾವವು ಇಲ್ಲಿ ಗುರ್ಬರ್ಗ ಅಲ್ಲಿ ಪೀಡಿಯಾ ಕಾಲೇಜ
ಪಿ ಡಿ ಎ ಕಾಲೇಜ್ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ
ಹ ಎ ಆಮೇಲ್ ಮಾಡಿನ್ಪ
ಎ ಐ ಎಮ ಎಲ್
ಹಾ ಇಂಜಿನಿಯರಿ
ಹ್ಮ್ ಏನ್ ಮಾಡಿದ್ರಿ ಇವತ್ತು ರವಿವಾರ ಅಲ್ಲ
ಇವತ್ತು ಆಪ್ಡೇ ಇತ್ತು ನಾಳೆ ಸುಟ್ಟಿ ಸೋಮಾರ ಪೀಡೆ ಪೂಜೆ ದೊಡ್ಡಪ್ಪಪ ಮಂಡೇ ಇರ್ತವ ನಮ್ಮ್ ಸೂಟ್ಟಿ ಸ ಸೋಮವಾರದ ಹಾ
ಏನ್ ಮಾಡ್ತೀರ ನಾಳೆ ಸುಟಿ ಇದೆ
ಅಯ್ಯ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸ್ ಇನ್ನೊಂದ ಇನ್ನೊಂದ್ ವಾರದ ಸ ಮುಗಿತ್ವ ಪೇಪರ್ ಇರ್ತ ಓದ್ಬೇಕಿ
ಹ್ಮ್ ಹ್ಮ್ ಮತ್ತೆ ಇವತ್ ಏನ್ ಮಾಡಿದೀರಿ ಕ್ರಿಕೆಟ್ ಆಡಕ್ ಹೋಗಿದೀರಾ ಇವತ್ತು
ಹಾ ಇಲ್ಲೇ ಸ್ಟೇಡಿಯಂ್ಕ್ ಹೋಗಿದಪ್ಪ ಇಲ್ಲಿ ಸುಮ್ ಆಟ ಆಡ್ಬ
ಹ್ಮ್ ಇ ಕ್ರಿಕೆಟ್ ಆಡಿದ್ರಾ
ಹ್ಮ್ ಮಾಡಪ್ಪ ಎರಡ್ ಮ್ಯಾ ಚಡಿದ ಒಂದು ಅವಗ್ದ ಒಂದು ಅವ್ರಗದ
ಹ್ಮ್
ನೀವು ನಿಮ್ದ ಹೆಂಗಡದು ಕೃಷಿ ಕೃಷಿ ಹೆಂಗಡದು
ನಮ್ದು ಇಲ್ಲ ಕೃಷಿ ತೋಟಗಾರಿಕಾ ಮಹಾವಿದ್ಯಾಲಯತ್ ಮೈಸೂರಲ್ಲಿ ಇರೋದ್ ನಾನೀಗ ಮೈಸೂರ್ಕ್ ಬಂದಿದ್ದೀನಿ ಚಲೋ ಅದ ಎಲ್ಲಾ ರೀತಿ ಇದಿಂದ ಸರಿಯಾಗಿದೆ
ಹ್ಮ
ಆದ್ರೆ ತುಂಬಾ ದುಡ್ಡು ಖರ್ಚಾಗ್ತಾ ಇದೆ
ಅದ ಆತ್ ಏನ್ ಮಾಡಲ್ಲ ಮತ್ತ ಮೈಸೂರ್ ಅಂದ್ರ ಬೈದವಲ್ಲ
ಹ
ರಾಜ್ಯದ ರಾಜಧಾನಿತ್ತಲ್ವ ಕಡೆದು ಅಂದ್ರೆ ಕಾಸ್ಟ್ ಆಫ್ ಇದು ಇದು ಲೈಫ್ ಅಲ್ಲಿ ಭಾಳ ಇದೆ ಇದೆ
ಹ್ಮ್ ಮೈಸೂರನ್ನು ಸಾಂಸ್ಕೃತಿಕ ನಗರ ಅಂದ ಕರೀತಾರ
ಹ್ಮ್
ಅದ ಇಲ್ಲಿ ನೀವು ಇಂದನ್ನೇ ಶುಕ್ರವಾರ ಮೊನ್ನೆ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಚಾಮುಂಡಿ ಬೆಟ್ಟಕ್ಕ
ಇಲ್ಲಿ ಲಾರಾಮಾನ ಹ ಅಸಗಿರೆ
ಅರಮನೆಗೆ ಈಗ ನಾನು ಬಂದು ಒಂದು ಆರು ತಿಂಗಳ ಆಯ್ತು ಇಲ್ಲ
ಹಾ
ನಾನು ಆರು ತಿಂಗಳಲ್ಲಿ ನಾಕ ಐದು ಸಲ ಹೋಗಿದ್ದೀನಿ
ಹಾ ಚಾಮುಂಡಿ ವಾಮ್ನವರ್ ಬೆಟ್ಟ ಹ
ಅಮ್ನವರ್ ಬಿಟ್ಟಕ್ಕೆ ಪ್ರತಿ ಶುಕ್ರವಾರ ಹೋಗ್ತವ ನ
ಹಬ ಹ
ಯಾಕಂದ್ರೆ ಇಲ್ಲಿ ಐದ್ ಕಿಲೋಮೀಟರ್ ಅಷ್ಟೇ ದೂರ
ಹ ಹಾ ಹ ಅದ್ರ್ಮೇಲೆ ನಂದಿ ಇಲ್ಸ ಅಲ್ಲ ಅಲ್ಲೂ ಹೋಗಬೋದು ಬೀವಸ ಬೀವು ಬಾರಿ ಇರುತ್ತ
ಹ್ಮ್ ಅಲ್ಲೂ ಚಲೋ ಇರುತ್ತೆ ಅಲ್ಲಯೂ ಹೋಗ್ತೀವಿ ಈಗ ಎರಡ್ ಸಲ ಹೋಗಿ ಬಂದಿದ್ದೀನಿ ಆರು ತಿಂಗಳಲ್ಲಿ
ಹಾ ಹಾ ನಂದ ಎಲ್ ಬೆಳಗ್ ಬೆಳಿಗ್ಗೆ ಹೋಗ್ಕ್ಕ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆ ಹೋಗಡು
ಅದೇ ಈಗ ರವಿವಾರ ಸುಟಿ ಬರುತ್ತಲ್ಲ
ಹೌ
ರೂಮ್ಲ್ಲಿ ಕುಂತು ಏನ್ ಮಾಡೋದು ಅಂತ ಹೇಳಿ ಮುಂಜೆನನೆ ಹೋಗ್ತೀವಿ ವಾಕಿಂಗ್ಗೆ
ಹ್ಮ್
ಒಮ್ಮೆ ಮೀರ್ ರನ್ನಿಂಗ್ ಮಾಡ್ಕೊಂತ ಹೋಗ್ತಿವಿ ಅಲ್ಲೇ ಸನ್ರೈಸ್ ನೋಡ್ತಿವಿ ವಾಪಸ್ ಬ ಅಲ್ಲೇ ನಾಷ್ಟ ಮಾಡಿ ಬರ್ತಿದೆ
ಹ್ಮ್ ಹ್ಮ್ ಹ್ಮ್
ಇಲ್ಲಿ ದೋಸೆ ಇರುತ್ತೆ ಮಸಾಲ ದೋಸೆ ಬಾರಿ ಕೊಡ್ತಾರೆ ಅಲ್ಲಿ
ಹ್ಮ್
ತುಂಬಾ ಸೊಗಸಾಗಿರುತ್ತೆ ಅದು
ಹಾ ಹಾ
ಹ್ಞ ಮತ್ತೆ ನೀವೇಏನು ಮಾಡಿದೀರಿ ನಾಷ್ಟಾಗಿವತ್ತು
ನಾ ಬೆಳ್ಳ ಬೆಳಗ್ಗೆ ಸುಸ್ಲಾ ಮಾಡಿದ್ ನಮ್ಮ ಮನೆಗೆ ಸುಸ್ಲಾ ಮಾಡಿ ಒಂದು ನಾಲ್ಕು ಕ್ಲಾಸ್ ಇದ್ದು ಕ್ಲಾಸ್ ಅಟೆಂಡ್ ಮಾಡಿ ಪ್ರೆಸೆಂಟೇಶನ್ ಇದು ಲಾಸ್ಟ್ ಇಲ್ಲ ಇ
ಹ್ಮ್
ಹ್ ಮುಗಸ್ಕೊಂಡಿ ಒಂದು ಜರ ಜಿಮ್ಮಿಗ್ ಹೋಗಿ ಈ ಬಂದ ಕ್ರಿಕೆಟ್ ಆಡಿ ಈ ಓದ್ಬೇಕು ಈಗ ಪ್ರೆಸೆಂಟೇಶನ್ ಜರ ಮಾಡದ ಅಂದ್ ಮಾಡಕು
ಹ್ಮ್ ಹ್ಮ್ ನೀವು್ ಮನೆಯಲ್ಲಿ ಇರೋದಾ ವಸತಿ ನಿಲಯದಲ್ಲಿ ಅಲ್ವಾ
ಇಲ್ಲ ಇಲ್ಲ ಇಲ್ಲ ಮ ರೂಮ್ ಮಾಡಿದ್ದೇನೆ ರೂಮ್
ರುಮ್ ಮಾಡಿದ್ರಾ ಮತ್ತೆ ಇದು ಗಣಪತಿ ಬರ್ತಾ ಇದೆ ಏನ್ ಸೆಲೆಬ್ರೇಷನ್ ಹೇಗ್ ಮಾಡ್ತಾ ಇದ್ದೀರಾ
ನಮ್ಮ್ ಮನಾಗಲ್ಲ ನಮ್ಮ್ ಮನಲಿ ಗಣಪತಿ ಕೂಡ್ಸಲ ನಾ್ ಏನಿದ್ರರು ಹೊರಗೆ ನೋಡಿ ಪಟ್ಟಿ ಗಿಟ್ಟಿ ಆಗಾಗಟ್ಟೆ ಹಾ ನಾ ನಿಮ್ಮ್ ಮನೇಲಿ
ನಮ್ಮನೆಯಲ್ಲೂ ಕುಂಡ್ರಿಸ್ತಪ್ಪಾ ನಾವು ಗಣಪತಿ ಮಾರ್ತೀವು ನಾವು ತಂದು
ಹಾ ಎಲ್ಲಿಂದ ಊರಾಗ
ಹ್ಮ್ ಊರಾಗ ಮಾಡತ್ ಮಾಡ್ತೀವಿ
ಹ್ಮ್ ಹ್ಮ್ ಮತ್ತ ನಿಮ್ ವಸತಿನ ಎಲ್ಲಾ ಏನ ಕುೂಡಸ್ತಾರ
ಹಾ ನಮ್ಮಲ್ಲಿ ಹೊಸ ದಿನದಲ್ಲಿ ಕೂಡ್ಸ್ತಾರಂತೆ ಮತ್ತು ನಾವು ಈಗ ಫಸ್ಟ್ ವರ್ಷ ನಾವು ಗಣಪತಿ ಚ ಚತುರ್ಥಿಯನ್ನು ಆಚರಿಸೋದು ಗೊತ್ತಿಲ್ಲ ನಮ್ಗು ಯಾವ ರೀತಿ ಮಾಡ್ತಾರ ಅಂತಂದು
ಹ್ಮ್ ಹ್ಮ್ ಹ್ಮ್ ಹ್ಮ್
ನಿಮ್ದು ಮಂಡಳ ಇಲ್ವಾ
ಹ್ಮ್
ಗಣಪತಿ ಮಂಡಳ ಇಲ್ವಾ
ಹಾ ನಮ್ಮ ಇದು ನಗರದಲ್ಲಿ ಇದೆ
ಇದೆಯಾ
ಹಾ ಇದೆ ಇದೆ
ಎಷ್ಟು ಎ ಥರದ ಗಣಪತಿ ಕೊಂಡಿಸ್ತೀರಿ ನೀವು
ಹ್ಮ ಒಂದು ಒಂದು ಇಪ್ಪತ್ತು ಹ್ಮ ಇಪ್ಪತ್ತಡಿ
ನಮ್ಮಲ್ಲಿ ನಮ್ ನಮ್ದು ಮುದೋಳು ಗೊತ್ತಲ್ವಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲಿ ಪ್ರತಿ ಓನಿಯಲ್ಲೂ ಇಪ್ಪತ್ತು ಇಪ್ಪತ್ತೆರಡು ಅಡಿದ ಕುಡರ್ಸ್ತಾರೆ
ಹ್ಮ್
ಅಯಷ್ಟು ಒಂದ್ ಇಪ್ಪತ್ತಾರಡಿ ಕು ಕುಳಿತು ಕುಡಸ್ತಾರೆ
ಹ್ಮ್
ಮತ್ತ ಹಓದ್ಸಲ ಬಸ ಪ್ರತಿ ವರ್ಷ ಬಸವರಾಜ್ ಯತ್ನಾಳ್ ಗಓತ್ತಲ್ಲ ಬಸವನಗಡೆ ಹ್ಮ ಬಿ ಪಿ ಆರ್ ಅವ್ರನ್ನ ಕರೆಸ್ತಾರೆ ವಿಸರ್ಜನೆಗೆ ಅದ ಮೂರು ದಿನದ ವಿಸರ್ಜನೆ
ಹಾ
ಈ ಕಡೆ ಮುದಳು ಛತ್ರಪತಿ ಶಿವಾಜಿ ಮಂಡಲದವರು ಅವರು ಕುಡತಾರೆ ಹನ್ನೊಂದು ದಿನದ ವಿಸರ್ಜನೆ ಇರುತ್ತೆ ಅವ್ರ್ದು
ಹ್ಮ್
ಅವರು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಅಂದ್ರರೆ ಅಂತಾರಾಷ್ಟ್ರೀಯ ಡಿಜಾ ಆಪ್ರೇಟರ್
ಹ್ಮ್
ಪ್ರತಿ ವರ್ಷ ಕರೆಸ್ತಾರೆ ಅವ್ರನ್ನ
ಹ್ಮ್ ಹ್ಮ್
ಮತ್ತುತ್ತ ವೀರ್ ಸಾವರ್ಕರ್ದವರುಿಗೆ ಗೊತ್ತಲ್ಲ
ಹ್ಮ್
ಅವರು ಸಣ್ಣದ ಮನ ಮಣ್ಣಿನ ಗಣಪತಿ ಇಡ್ತಾರೆ
ಹ್ಮ್
ಆದ್ರೆ ಅವರು ಸೌಂಡು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅವರು ಸಾವಂಡಿಗೆ ಒಂದು ಹನ್ನೆರಡು ಹದಿನಾಲ್ಕು ಲಕ್ಷ ಖರ್ಚು ಮಾಡ್ತಾರೆ
ಹ್ಮ್ ಹ್ಮ್
ಮತ್ತೆ ಅಲ್ಲೇ ಗಾನಿಗರ್ಗಲ್ಲಿ ಅಂತಂದ ಬರುತ್ತೆ
ಹಾ
ಅವರು ಗಣಪತಿದ ಸಣ್ಣದಿದ್ದರೂ ತುಂಬಾ ಎಲ್ಲಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರ
ಹ್ಮ್
ಹಾಗೆ ಮತ್ತೆ ನಮ್ದು ಮುಧೋಳದಲ್ಲಿ ದೊಡ್ಡ ದೊಡ್ಡದ ಗಣಪತಿ ಅಂದ್ರೆ ಜನತಾ ರಾಜ
ಹ್ಮ್
ಅವರು ಎಲ್ಲಾ ಕಮಿಟಿಯವರು ಸಪೋರ್ಟ್ ಮಾಡಿ ಕೊನೆಯದಾಗಿ ಹದಿಮೂರು ದಿನದ ಗಣಪತಿ ವಿಸರ್ಜ ನೆ ಎಲ್ಲಿ ಕಳಸ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂತರ್ರಾಜ ಡಿಜೆ ಆಪ್ರೇಟರ್ ಬಂದಿದ್ದು ನಮ್ಮ ಮುದೋಳದಲ್ಲಿ.
ಹ್ಮ್
ಕ್ರಿಸ್ಪಿಯತ್ತೊಂದು
ಹ್ಮ್
ಅವ್ರು ಅವತ್ತು ಬಂದು ಬರೆ ಎರಡು ತಾಸ ಅಷ್ಟೇ ಆಪ್ರೇಟ್ ಮಾಡಿದ್ರು
ಹ್ಮ್
ಪೂರ್ತಿ ಗದ್ಲಯ್ತಲ್ಲಾ ಅವ ಹಾಗೆ ಹೋಗಿಬಿಟ್ರು. ಹ್ಮ ಮತ್ತೆ ನಿಮ್ಮಲ್ಲಿ ಯಾವ ರೀತಿ ಮಾಡ್ತಾರೆ.
ನಂಬಲ್ಲಿ ಬಾಳ್ ಗಲ್ಲಿ ಗ ಗಲ್ಲಿ ಗಲ್ಲಿ ಬಾಳ ದೊಡ್ಡ ದೊಡ್ಡ ನಂಬಲ್ಲಿ ಮೇನ್ ಅಂದ್ರ ಕುಟ್ಟಾಣಿಗಲ್ಲಿ ಎತ್ತರವಾದ ಅದು ಒಂದು ನೂರು ಒಂದು ಏನಿಲ್ಲ ಅಂದ್ರ ಒಂದ್ ಎಂಬತ್ ಪೂಟಿಗ್ ಕೂಡಸ್ತಾರೆ
ಹ್ಮ್
ಪದೆ ಉದ್ದ ನಿಂತಿರುವ ಗಣಪತಿ ತರಿಸ್ತಾರ ಅವ ಎಲ್ಲ ಮುಂಬೈ ಮಹಾರಾಷ್ಟ್ರ ನಿಂತ ಪೈಲಾನೆ ಒಂದ್ ವರ್ಷ ಆರ್ಡರ್ ಮಾಡಿರ್ತಾರ್ ಅವ್ರ
ಹ್ಮ್
ಕಸ್ಟಮೈಸ್ ಇದು ಇದು ಮಾಡಿ ಅವ್ರು ಹೇಳಿದಕ್ಕೆ ಹೆಂಗ ಅಂತಾರ ಅದು ಇನಿಶಿಯೇಟಿವ್ ಮಾಡ ಅದು ಮಾಡ್ತಾರ ಹ್ಮ್ ಬಾಳ ಗಲ್ಲಿಗಲ್ಲಿಗ್ ಬಾಳ್ ಬಾಳ ದೊಡ್ಡ ದೊಡ್ಡ ಕೂರ್ಸ್ತಪ್ಪ ಯಾವಂತೆಂಪ
ಹ್ಮ್ ಸೌಂಡ್ ಯಾವ ರೀತಿ ಹಸ್ತಾರ
ಆ
ಸೌಂಡು
ಏನ್ ಸೌಂಡ್ ಎಲ್ಲ ಹಂ ಎಲ್ಲಾ ತರ್ಸ್ತಾರೆ ಜೈ ಗಣೇಶ್ ಅವು ಓಂಕಾರ ಅವೆಲ್ಲ
ಹ್ಮ ರಾತ್ರಿ ಎಷ್ಟ್ ಗಂಟೆವರೆಗೂ ಹಸ್ತಾರ ಹನ್ನೆರಡು ಒಂದರ್ಮಟ ಅಣ್ಣ
ಹ್ಮ್ ಮತ್ತ
ಮತ್ತೆ ಊರಿಗೆ ಹೋಗಿಲ್ವಾ ಈಗ
ಇಲ್ಲ ಈ ಈಗ ರಜೆ ಸಿಕ್ಕಿಲ್ಲ ಈ ನೀವು ಸಿ ಇಲ್ಲೇ ಇಲ್ಲೇ ಊರಿಗ್ ಹೋಗ್ಬೇಕು
ಹ್ಮ್ ನಿಮ್ದಲ್ಲಿ ಎನ್ ಸಿ ಸಿ ನೋ ಎನ್ ಎಸ್ ಎಸ್.
ಎನ್ ಸಿ ಸಿ
ಎನ್ ಸಿ ಸಿ ಎನ್ ಸಿ ಸಿ
ಅದೇ ಈಗ ಹೋಗ್ಬೇಕು ಇನ್ನೊಂದು ಹದ್ನೈದು ದಿನದಲ್ಲಿ ಹೋಗ್ಬೇಕು
ಹದ್ನಾರನೇ ತಾರೀಕು ಹೋಗ್ತೀರಾ ಜುಲೈ ಹದ್ನಾರು ಹಲೋ ಹಲೋ ಹಲೋ ಕೇಳಸ್ತಾ ಇಲ್ಲ ಹಲೋ ಹಲೋ ಕಟ್ಟಾತೋ ಕೇಳಸ್ತಾ ಇಲ್ಲ ಕೇಳಕತ್ತಿಲ್ಲ